ಯದಕ್ಕ್ರೀ ಕಟ್ ಮಾಡಬಿಟ್ರಲ್ರರಿ ಫೋನು
ಕತ್ ಮಾಡಿದರಿ ಮಳಿ ಬರ್ಲತಿತ್ತಲ್ಲಾ ಹಾಸಿ ಏನ್ ಮಾಡನ್ರಿ ಮ್ಯಾಲ ಇಟ್ಬಿಟಿನಿ
ಹಾ
ಆ ನಿಮ್ ಜೊತೆ ಮಾತಾಡ್ಕೊ ಮಾತಾಡ್ಕೊಂತ ನೆನಪ ಹಯ್ವಿದ್ರ ಆಸಿ ಮ್ಯಾಲ ಇಟ್ಟಿದ್ದ ಅದ್ ಜೋರ ಆಯತಲ್ಲ ಮಳ ಏನ ಸಂಡ್ ಬರತ್ತತದ ಅಂತ ನೋಡ್ತೀನಿ ಮಳೆ ಫುಲ್ಂಟದ ಒಡ್ಡ ಒಡ್ಡೆ ಹೋದಿರಿ ಮ್ಯಾಲ ಹೊಡ್ಡೆೆ ಒಡ್ಡೆೆ ಹೋಗಿಸಿಿಂದ ಹತ್ ಪಯಸ ತಗೊಂಡು ಯತ್ತಗೊ್ ಒಡೆ ಬಂದ ಹ ಆಾಸಗನ್ನು ತೊಯ್ದವ ನಾನು ತೊಯ್ದೆ
ಮತ್ ನೋಡ್ರಿ ನೋಡ್ಯಾರ ಅದ ಮುಬೈಕ್ ಇಲ್ರಿ
ನಂಗ್ ನೆನಪಿಲ್ರರಿ ಆಹ ಅಂದೆ ನಿಮ್ಗ್ ಹಾಸಗಿ ಮ್ಯಾಲ ಅದು ಅಂತೇಳಿ ಮತ್ತ ತಮ್ಮ ಮ ಮಳಿ ನಿಂತದಂತತ್ ಮಾಡಿನಿ ಜೋರ್ ಬಂದ್ ಮುಟ್ಟದ್ರೀ ಆತ
ಅಯ್ಯೋ
ಹ್ಮ್ ತೊಯ್ದ್ ಬಿಟ್ಟವ್ರಿ ಹಾಸಿಗೆ ಎಲ್ಲ ಬಸ್ಕೊಬೇಕ ಈಗ
ಇರ್ಲಿ ಬಿಡ್ರಿ ಇದ್ರಿ ನಿನ್ಗಮ್ಮ ಬಜ್ಜಿ ಮಾಡಕ್ ಬರ್ತೇತ್ರಿ
ಹ್ಮ್ ಮಾಡ್ತೇನ ರಿ
ಅದಿ ಹೆಂಗ ಮಾಡ್ಬೇಕ ಹೇಳ್ರಿ ಮಳಿ ಬರ ಆತದೆ ಎಣ್ಣೆಿನೂ ಅ ಕಡಲಿೀಟನನು ಆದ ಸೋಡಾ ಪುಡಿಿನೂ ಅ ಆದ ಅಜ್ವಾನೂ ಎಷ್ಟ ಎಷ್ಟು ಹಾಕ್ಬೇಕಂತ ಹೇಳ್ತೀರ
ಈ ಈ ಮಳಿಗೆ ಬಿಸಿ ಬಿಸಿ ಮಾಡ್ಕೊಂಡ್ ತಿನ್ಬೇಕೇನ್ರ ನೀವು
ಹೇಳ್ರಿ ಹಂಗ್ಯಾಕ ಮಾಡ್ತೀರಿ
ಅಲ್ ಹೇಳ್ತನ್ ತೋರ್ರಿ
ಹ್ಮ್
ಎಂತ ಉಬ್ಬ ಮಾಡ್ಬ್ರೀ ಮೆಸಿಕ ಬಜ್ರಿ ಏನ ಇದು ಉಳ್ಳಾಗಡ್ಡಿ ಬಜ್ರಿ
ಎರಡಕ್ಕೂ ಎಣ್ಣೆ ಜಾಸ್ತಿ ಬೇಕೇನ್ರರಿ
ಹ ಹಾ ಹ ಹಂಗೇನಿಲ್ಲ ಜಾಸ್ತಿನೇ ಸ್ವಲ್ಪ ಅಂದ್ರೆ ಅದಕ್ಕೂ ಈ ಸಪ್ರೇಟ್ ಇದಕ್ಕೆ ಸಪ್ರೇಟ್ ಅಂತೇಏಿಲ್ಲ ಸ್ಲ್ಪಳಗಡ್ಡಿಜಿಗೆ ಸ್ಲ್ಪ ಜಾಸ್ತಿ ಹೋಗ್ತದೆೀ
ಬ್ಯಾಡ್ರಿ ಅಷ್ಟ ಎಣ್ಣಿ ಇಲ್ರಿ ನಂದ ಮನ್ಯಾಗ
ಹೌದ್ರಿ ಮೆಣಸಕತ್ರಿ
ಹ್ಮ ರರಿ ಹ್ಮ ಅಮ್ಮನಾರ ಅದಾವ್ರೀ
ಈ ಅದಕ್ಕ ದಪ್ಪನ್ ಮೆಣಸಿನ್ಕಾಯ ಆದ್ರ ಬಾಳ್ ರುಚಿ ಆಗ್ತವ್ರೀ
ಇಷ್ಟ ಸುಮ್ಮ ಇದಿ ತಿನ್ಂತೀನ್ಿ ಹೇಳ್ರಿ
ಹೌದ್ರಿ ಆತ ಆತ ತ ಬರ್ರಿ ಅದ್ ಕಡ್ಲಿ ಹಿಟ್ಟ ಆಿರ್ತತಿಲ್ರಿೀ ಮೊದಲ್ ಸ್ವಲ್ಪ ಜಲ್ದಡಿ ಇಡ್ಕೊಬೇಕಕ್್ರೀ ಅದ್ರೊಳಗೆ ಏನ ಮತ್ತತ್ ಕಸ ಹೆಸರು ಇದ್ರ ಬರ್ತದ್ರಿ ಫಸ್ಟ್ ನೀಟಾಗಿ ಜಡಿ ಇಡ್ಕೊಂಡು ಅ ಸ್ವಲ್ಪ ಅಜ್ವನ ಹಾಕ್ಬೇಕ್ರೀ ಅಜ್ವನ ಇರ್ತವಲ್ರರಿ ಸ್ವಲ್ಪ ಹಿಂಗ ಕೈಯ್ಯ ಹಾಕೊಂಡು ಹಿಂಗ ಹಿಂಗ ತಿಕ್ಬಕ್್ರಿ
ಅದು ಅಜ್ಮಾಾನ ಎಷ್ಟ್ ತಗೋಬೇಕ್ರಿ
ಆ ಒಂದ ಅರ್ಧ ಸ್ಪೂನ್ ತಗೋರಷ್ಟ ಅಷ್ಟೇ ಸಾಕ್ ಸಣ್ಣ್ ಸ್ಪೂನ್ ಅಲ್ಲಿ ಅಷ್ಟೇ ಸಾಕ್ರೀ ಭಾಳ ಖಾರ್ಖಾರ್ ಆಗ್ತವ ಇಲ್ಲಿಂದ ಸ್ಮೆಲ್ ಭಾಳ ಆಗ್ತದ
ಹಾ
ಈಗ ಇಟ್ಟು ಎಷ್ಟ ಹಾಕ್ಲತ್ತೀರ ನೀವು ಪಾವ್ ಕೆಜಿ ಅದ
ಆ ಒಂದ್ ಚಾಪುಡೆ ಗ್ಲಾಸ್ ಅಲ್ಲಿ ಒಂದ್ ಎರಡ್ ಗ್ಲಾಸ್ ಹಾಕ್ತನ್ರಿ
ಅಷ್ಟೇ ರೀ
ಹ್ಮ ಸುಮ ಒಂದ ಒಂದ್ ಬಂದ್ ಎಂಟತ್ತ ಆದ್ರೂ ಸಾಕು
ಹೌದ್ರಿ ಒಂದ್ ಚಾ ಕುಡೆ ಗ್ಲಾಸ್ಲಿ ಎರಡ್ ಕ ಎರಡ್ ಕಪ್ ಇಟ್ಟ ಹಾಕ್ಲತ್ತರಿ ಅಂದ್ರ ಅರ್ಧ ಸ್ಪೂನ್ಕಿಿನ ಇನ್ನ ಕಡಿಮಿನ ಹಾಕೋ ಯಜವಾನ
ಹೌದ್ರಿ ಹಾ ಸರಿರಿ ಹಾಕ್ತಿ ಹಾ ಸರಿ ರರಿ
ಹ ಮತ್ತ ಒಂದ ಒಂದ್ ಚಿಟಗಿ ಸೋಡ ಹಾಕ್ರಿ
ಒಂದ್ ಸ್ವಲ್ಪ ಚಿಟಕಿ ಸೋಡಾ ಹಾ
ಹ ಚಿಟಕಿ ಸೋಡಾ ಹಾಕೋರಿ ಆ ಒಂದ್ ಸ್ವಲ್ಪ ಉಪ್ಪ ಸ್ವಲ್ಪ ಸ್ವಲ್ಪ ಒಂದ್ ಚೂರು ನಿಮ್ಗೆ ಎಷ್ಟು ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕೋ್ರಿ ನೀವ್ ಎಷ್ಟ್ ತಿಂತೀರಿ ಎಂಬದ್ ನನ್ ಗೊತ್ತಿಲ್ಲ ಒಂದ್ ಸ್ವಲ್ಪ ಹಾಕೊಂಡ್ ನೋಡ್ರಿ ಮತ್ ಜಗ್ಗಿ ಆಗ್ಬಾರ್ದ ಯಾಕಂದ್ರ ಕಡಿಮೆ ಆದ್ರರು ನಡಿತತೈತಿ ಬಾಳ ಆಗ್ಬಾರ್ದ ಉಪ್ಪು
ಹೌದ್ರಿ ಹಾ ರೀ
ಹಾ ಲೈಟ್ ಆಗ ಸ್ವಲ್ಪ ಹಾಕೊಂಡು ಸ್ ನೀರ್ ಸ್ವಲ್ಪೇ ಹಾಕೊಂಡ್ ಕಲ್ಸ್ಕೋ್ರ ಮತ್ತತ್ ಬಾಳ ದಬಾ ದಬಾ ಸುಲ್ ಬಿೇಡ್ರಿ ಯಾಕಂದ್ರೆ ಹಿಟ್ಟ ಸ್ವಲ್ಪೇ ಐತಲ್ಲ ತೆಳ್ಗಾಯಬ ಬಿಡ್ತೇತಿ ಹಾ ಸ್ಪೂನ್ ಸ್ಪೂನ್ ತೊಂಡ ಒಂದ ಅಡ್ ದಡ್ಡ ಸ್ಪೂನ್ ಹಾಕೊಂಡ್ ಹಿಂಗ್ ಕೈಲೆ ಇದ್ ಮಾಡ್ರಿ ಗಟ್ಟಿಗ್ ಬರ್ತೈತ್ ಕಲ್ಸಕ ಸ್ಪೂನ್ ಸ್ಪೂನ್ಿಗೆ ಹಾಕೋರಿಿ ಯಾಕಂದ್ರೆ ಇ ಸ್ವಲ್ಪ ಐತಲ್ಲ ಹಾ ಕಲ್ಸ್ಕೋತ್ ಕಲ್ಸಕೋ್ ಸ್ವಲ್ಪ ಜಿಗುಟ್ಟಾಗಂಗ ಕಾಲ ಸಿಗಸ ಸ್ವಲ್ಪ ಗಟ್ಟಾಗಿ ನೀವು ಆ್ ಬಜೆಟ್ ಹ್ಯಾಂಗ್ ಇರ್ತೈ ಆದಾಗ ಗೊತ್ತ
ಹ ಗೊತ್ತೈತ್ರಿ ಅಂದ್ರಿ ಇವಾಗ ನಾವ್ ಕಲ್ಸಿರ್ತಿೀವಲ್ಲಾ ಒಂದ್ ಹದ್ನೈ್ ನಿಮಿಷ ಆದ್ರೂ ಇಡ್ಬೇಕೇನ್ರಿ
ಒಂದ್ ಸ್ವಲ್ಪ ತಿಡ್ಬೇಕ್ರಿ ಯಾಕಂದ್ರ ಅದು ಸ್ವಲ್ಪ ನೆನೆತತಿ ರೀ ನ ಸೋಡ ಹಾಕಿರ್ತಿವಲ್ರಿ ಸ್ವಲ್ಪ ನೆಂದ ಚಂದ ಬಜಿ ಉಬ್ಬಿ ಬರ್ತವ್ರಿ ಇಲ್ಲಾಂದ್ರೆ ಏ ಹಿಟ್ಟ ನೆಂದಿಿಲ್ಲ ಅಂದ್ರಂಗ ಗೆ ಗಟ್ಟಿಗೆ ಕೂತ್ ಬಿಡ್ತವ್ರಿ ಉಬ್ಬಂಗಿಿಲ್ಲ ಬಜಿ
ಹೌದ್ರಿ ಹೂ ಅಂದ್ರೆ ಇವಾಗ ಇಡ್ತೀನ್ಿ ಹೂ ನೈಟ್ ದು ನಿಮ್ಮ ಅಣ್ಣ ಫೋನ್ಸ್ತನ್ೀ ಎಣ್ಣೆ ತಗೊಂಬ ಅಂತ
ಹಾ ಅಷ್ಟ ಮಾಡ್ರಿ ಅವ್ರರು ಬಂದಾಗಿಂದ ಅತ್ ಮಾಡಿ ಇಬ್ಬರು ಬಿಸಿ ಬಿಸಿ ತಿನ್ನಕತ್ರಿ ಅಂತ
ಹಾ ಕೊತ್ತಂಬಿರಿ ಹಾಕ್ಬೋದಲ್ರರಿ
ಹಾ ಕೊತ್ಮಿ್ರರಿ ನಮ್ಗ್ ಬೇಕಿದ್ರೆ ಹಾಕೊಬೋದ್ರಿ ಆಪ್ಷನಲ್ ಅದ್ ನಮ್ ಬೇಕಿದ್ರೆ ಟೇಸ್ಟ್ ಹೆಂಗಂತ ಸ್ವಲ್ಪ ಖಾರ ಪುಡಿ ಬೇಕಿದ್ರೆ ಹಾಕೋ್ರ ಮೆಣಸನ್ಾಯಿ ಸಪದವಾದ್ರೆ
ಇಲ್ಲರಿ ಮೆಣಸಿನ್ಕಾಯಿ ಬಾಳ ಖಾರ ಅದಾವ್ರಿ
ಖಾರ ಆದವರಿ
ಹ ಇಲ್ಲರೀ ಮೆಣಸಿನ್ಕಾಯಿ ಏನ್ ತಿನ್ನೋದೇನ್ ಬ್ಯಾಡ್ರಿ ನಾನಂದ ತಿನ್ನಂಗಿಲ್ಲ ಆದ್ರೆ ನೀವು ಅಣ್ಣನೇ ತಿಂತಾರೀ ಮಣಸಿನ್ಕಾಯಿ ಖಾರ ಇದ್ರೆ ಅದನ್ನ ಸೈಡ್ಗಿ ತಿಂತಾರ ಅಷ್ಟ
ಹಾ ಹಾ ಹಾ ಇಲ್ಲ ಸ್ವಲ್ಪ ಖಾರದ ಪುಡಿ ಹಾಕೊಂಡ್ರರು ನಡಿತಾ ಯಾಕಂದ್ರೆ ಒಂದೊಂದ ಸಪ್ಪನ್ ಮನ್ಷಿಕೆ ಇರ್ತವಲ್ರರಿ ಟೇಸ್ಟ್ ಅತ್ತಂಗಿಲ್ಲ ಸ್ವಲ್ಪ ಖಾರ ಆದ್ರ ಮಿರ್ಚಿ ಚೆಂದ ಇರ್ತಾವಲ್ಲ ಹೂ ಚರಾ ಹೂ ಿ ಆಗ್ತತ್ ರೀ ಸ್ವಲ್ಪ ಎದಗನಾಗ್ಲಿ ಖಾರ ಇರ್ಬೇಕಕ್್ರೀ ನಮ ಕಡೆಿಗೆ ಖಾರ ಅಂದ್ರ ಬಾಳ ಇಷ್ಟ ನೋಡ್ರಿ ಎಲ್ಲರಿ
ಇಲ್ಲಾರಿೀ ನನ್ಗ ಖಾರ ಅಂದ್ರೆ ಅಲರ್ಜಿ ಉಪ್ಪು ಜಾಸ್ತಿ ಇರಬಾರ್ದು ಮತ್ತ್ ಉು ಕಮ್ಮಿ ತಿಂದ್ರೆ ಬಿಪಿ ಲೋ
ಅಯ್ಯ ಹಿಂಗಾದ್ರ ಬಾಳ ಜಡ ನೋಡ್ರಿ
ನಿಜ ರೀ ನಮ್ ನಂದ ಬಾಳ ಪ್ರಾಬ್ಲಮ್ ರೀ ಸ್ವಲ್ಪ ಏನಾದ್ರೂ ಉಪ್ಪು ತಿನ್ಲಿಲ್ಲ ಅಂದ್ರೆ ಉಪ್ಪ ಸ್ವಲ್ಪ ಕಮ್ಮಿ ಅಂದ್ರೆ ನಾನ್ ಮೀಡಿಯಮೇ ಉಪ್ಪು ತಿಂತೀನಿ ಮೀಡಿಯಮೇ ಖಾರ ಆ ಉಪ್ಪನೆ ಮತ್ ಉಪ್ಪು ಕಮ್ಮಿ ಮಾಡಿದ ಸಾಕು ಬಿ ಪಿಲೋ ಸ್ವಲ್ಪ ಜಾಸ್ತಿ ಮಾಡದ್ರರು ಬಿ ಪಿ ಆಐರಿ ನಾನನ್ ಒಂತರ ಹುಚ್ಚಿದಂಗ
ಹ ಹಾ ಇಲ್ಲ ಸ್ವಲ್ಪ ತೋರ್ಸ್ಕೊಬೇಕ್ರಿ ಯಾಕಂತ ಹೇಳ್ರಿ ಹಂಗ್ ಬಿಡ್ಬಾಡ್ದ್ರಿ
ಹಾ ರೀ
ಹೂ ಯಾಕಂದ್ರ ಅದು ಬಿ ಪಿ ಹೆಚ್ಚ ಕಡಿಮೆ ಆಯ್ತಂದ್ರ ಬಾಳ ಡೇಂಜರ ಇಲ್ಲಿ ನಾವ್ ಮನಿ ಬಳಿ ಹಿಂಗ ಆಗೇತ್ರಿ ಅವರು ಚಲೋ ಈಗ ಅದರೀ ಮನುಷ್ಯರು ಒಮ್ಮಿಂದ ಒಮ್ಮೇಲೆ ಬಿಪಿ ಲೋ ಅಂತ ಹಿಂಗ ಎರಡೇ ನಿಮಿಷ ನೋಡ್ರಿ ಈಗ ಆರಾಮದ್ರ ಮನುಷ್ಯರು ಈಗ ಒಂದ್ ಹತ್ ನಿಮಿಷ ಮುಂಚೆ ಚಲೋತ್ತ ಮಾತಾಡಾರ ಎರಡ್ ನಿಮಿಷ ಹಿಂಗ್ ಬಿ ಪಿ ಲೋ ಆಗ್ರ ಹಿಂಗ್ ತಗೊಂಡ ಹೋಗಿರ ಹಿಂಗ ಯಣನೆ ಹಯ್ ತಗೊ ಬಂದ ನೋಡರಿ
ಎಪ್ಪಾ ನಿಜ ರೀ ಇನ್ನ ಬಿ ಪಿ ಹೈ ಇತ್ತಪಾ ಅಂತಂದ್ರೆ ಇನ್ನ ಕಮ್ಮಿ ಮಾಡ್ಬೋದಲ್ರರಿ ಬಿ ಪಿ ಲೋ ಇತ್ತಪಾ ಅಂತಂದ್ರ ಹೈ ಮಾಡಕ್ ಬರಲ್ಲ ರೀ
ಹ ದವಾಖಾನಿಗ್ ಹೋಗ್ತಿೀವಂತ ಇನ್ನು ದವಾಖಾನಿ ಬಿೀ ಮುಟ್ಟಿಿಲ್ಲಂತ್ರಿ ಹಂಗೆ ದಾರಿಲಿಂದ ಮತ್ತತ್ ವಾಪಿಸಸ್ ತೊಂಬಂದ ನೋಡ್ರಿ ಹಿಂಗೆ ಆಯ್ತ್ರಿ ಮ್ಣಿ ನಮ್ಮ ಮನೆ ಅದಕ್ಕ ಬಿ ಪಿ ಬಾಳ ಡೇಂಜರ್ ಅದು
ನಿಜಾರಿೀ ಒಂದೇನಂದ್ರಿ ನನಗ್ ಅದ್ ಒಂದೇ ಪ್ರಾಬ್ಲಮ್ ನೋಡ್ರಿ ಒಂದ್ ಹದ್ದ್ ದಿನ ಮಾಲತ್ಲ್ಪ ಸ್ವಲ್ಪ ಸ್ವಲ್ಪ ಕಮ್ಮಿ ಊಟ ಮಾಡ ಸ್ವಲ್ಪ ನೀರ್ ಕಮ್ಮಿ ಕಡ ಆ ಚಕ್ಕರೆ ದಿನಕ್ಕೆ ಚಕ್ಕರ್ ಇದಿದ್ದೇ ನೋಡ್ರಿ ಒಂದ್ ಒ್ ದಿನಕ್ಕೆ ಒಂದ್ ನಾಲ್ಕ ಎರಡ್ ಸರಿಯಾರ ಚಕರ್ ಬರ್ತೈತ್ರಿ
ಹೌದ್ ನೋಡ್ರಿ ಬಿ ಪಿ ಒಂದ್ ಇರ್ಬಾರಡ್ದ್ ನೋಡ್ರಿ ನೀವ್ ಹೆಂಗರನ್ರಿ
ಹೂ ಸರಿ ಏನ್ ಮಾಡ್ಬೇಕೇನ ಎಷ್ಟಂತ ಹೋಗಲರೀ ವರಾಗ
ತೋತರಿನ್ರಿ ಕಂಟನು
ಇಲ್ಲರಿಂಗ ಏನ್ ಯಾವ ಗುಳಿಗಿಲ್ಲ ಪೀಳಿಗ್ ಇಿಲ್ಲರಿ
ಮತ್ತತ್ ಬಿ ಪಿ ಹಳಿ ಹಿಂಗಗೆ ಯಚ್ಚಾ ಕಡಿಮೆ ಆದ್ರ ಕೊಡ್ತಾರಂತಲ್ರರಿ
ಏ ಅಂತವೆಲ್ಲಾ ಇಲ್ಲರಿ ಅದೇನ ಇಲ್ಲರಿ ಅಂದ್ರೆ ನಾನ್ ನಾನು ಜಾಸ್ತಿ ನೀರ್ ಕುಡಿಲಿಲ್ಲ ಅಂದ
ಅಂದ್ರ ನೀವು ಊಟ ಅ ಬರಬರಿ ಮಾಡ
ಸ ಮಾಡಲ್ಲ ನಮ ಸರಿಯಾಗಿ ಊಟನೇ ಮಾಡಲ್ಲರಿ ನನ್ ಜ ಬಾಳ ಟೆನ್ಷನ್ ರೀ ನನ್ ಟೆನ್ಷನ್ ನಡಿ ನಾನು
ಹಾ ಬಾಳ ಟೆನ್ಷನ್ ಮಾಡ್ಕೋಬಾರ್ದ ಬಮ್ಮಿಿಂದ ಮೇಲೆ ಹಂಗ್ ಮಾಡ್ಕೊಂಡರು ಮೈಯಲ್ಲಾ ನೀರ್ ಬಸ್ಕಸಿಂದ ಚಕ್ರ ಬಂದ್ ಬಿದ್ಬಿಡ್ತಾರಿ
ಹಾ
ತೆರ್ಗಿ ಹಂಗೆ ಆಗ್ತದೆ ನೋಡ್ರಿ
ಅವ್ರನ್ ಟ್ಯಾಬ್ಲೆಟ್ ಅದಾವ ಏನ್ರರಿ ತಿಂಗಗಳ ಹಂಗ್ದಿನ
ಟ್ಯಾಬ್ಲೆಟ್ ಅದ ಬಾಳ ಟೆನ್ಷನ್ ತಗೊಂಡ್ರ ಅಂದ್ರೀ ಮೈ ಎಲ್ಲಾ ಫುಲ್ ತೋಯ್ದ್ಕ ಬಟ್ಟೆ ಎಲ್ಲಾ ಹಿಂಡಂಗ ಆಗಿರ್ತಾವ್ರಿ ಆ ನ ಮನಿ ಹೋಯ್ದಕ
ಮೇನ್ ಬಿ ಪಿ ಲೋ ಆಗಿರತ್ರಿ
ಏನ ಹೈ ಅಂತ ಒಮ್ಮಿ ಅಂತಾರೀ ಲೋ ಅಂತ ಒಮ್ಮಿ ಅಂತ ನಗ ಏನ್ ಗೊತ್ತಿಲ್ಲ ಹ್ಮ ಮತ್ತ ತಾವು ಹೆಚ್ಚ ಕಡೆ ಮ್ಯಾತೆರ್ತಾವ್ರಿ ಹಂಗೆ
ಹೌದ್ರಿ ಅಂತವೆಲ್ಲಾ ಇಲ್ಲರರಿ ನಾನ್ ಜಲ್ದಿ ಆರಾಮ ಆಗ್ನಿ ತಗೋ್ರಿ ಅಂದ ಪದಕನ
ಹಾ ನನ್ಗ ಅದಕ್ ಅಂಜಿಿಕ್ರಿ ಇಲ್ಲಿ ಬೇರೆ ನೋಡನ್ ಹಿಂಗಂದಯಲ್ರಿ ನಿಮ್ಗ ಅದ್ಕ ನಾ ಚೊಲೋದನಗ್ ಜರ ತೋರ್ಸ್ಬು್ರ
ನಿಜಾರಿ ಅಪ್ಪಾ ಹಂಗಂದ್ರ ಬ್ಯಾಡ್ರಿ ಎಲ್ಲಿನ್ ಕಿರಿಕಿರಿ ಅದ ಏನಂತಾರಲ್ಲ ಆಗದಲ್ಲ ಹೋಗದಲ್ಲ
ಹೌದ ನೋಡ್ರಿ
ಹ್ಮ್ ಮೊದ್ಲ್ ಆರಾಮ್ ಆಗದ್ ನೋಡ್ಕೋಬೇಕ್ರಿ
ಹಾ ರೀ ಸ್ಲ್ಪು ಉಪ್ಪುಖಾರ ಎಲ್ಲ ಚಛಲೋತ್ನಿಗೆ ತಿನ್ಬೇಕ್ರೀ ಅಂದ್ರೆ ಬಿ ಪಿ ಚಛಲೋ ಇರ್ತದ
ಹ್ಮ್ ಹಗೆ ಮಾಡ ಇಲ್ಲರಿೀ ಅದು ಹ್ಮ ಮನನ್ ಟೆನ್ಷನ್ ಊಟ ಹೋಗಲ್ಲ ರೀ ಅದ್ರ ಕೆಲ್ಸ ಒಂದಿಲ್ಲ ಮನೇಲ್ಲೇ ಇದ್ದೀನಿ ಮತ್ತ ಟೆನ್ಶನ್
ನಿಮ್ಗ ಏನ್ ರುಚಿ ಹತ್ತೈತ್ಲ್ರರಿ ಅದನ್ನ ಮಾಡ್ಕೊಂಡ್ ಹುಣಬಬೇಕು
ಇಲ್ಲರೀ ಮೊದಲ್ ಕೆಲ್ಸ ತ್ರಿ ಈಗ ಏನ್ ಕೆಲ್ಸ ಇಲ್ಲ ಕೆಲ್ಸ ಇರ್ದಿದ್ರೀ ಮನುಷ್ಯ ಮನೆಗಿದ್ರಪ್ಪಾ ಅಂತಂದ್ರ ಬಾಳ ಟೆನ್ಷನ್ ಏನು ಕೆಲ್ಸ ಇಲ್ಲ ಮನೆಗೆ ಅದ ಒಂದ ದೊ ಟೆನ್ಷನ್ ಆಗ್
ನೋಡ್ರಿ ಹಂಗಗೆ ಆತೈತಿ ಯಾವ ನ ಮಾಡ್ಬ ಅಂತಾವ್ ಇಂತವ್ ಸಣ್ಣಸಣ ಇದ್ದವಲ್ಲ ಪಂಚಾಯತ್ರಿಯ
ಇಲ್ಲರಿೀ ಆರ್ಬನ್ ಏರಿಯ ರೀ ನಂದೂರು
ಹ ನಮದಕ್ ಹಂಗೆ ಆಕೂತನ್ ನೋಡ್ರಿ
ಹ್ಮ್
ಹ್ಮ್ ಯಾಕಂದ್ರ ಸಣ್ಣ ಸಣ್ಣ ಹ ಹೌದೌದ್ರಿ ಸಣ್ಣ ಸಣ್ಣ ಹಳ್ಳಿ ಅಂದ್ರ ಕೆಲ್ಸ ಸಿಗತಾವ್ರಿ ಅಲ್ಲಿ ಹಳೆ ಪಂಚಾಯತಿ ಮೇಲ್ ಬರ್ತಾವಲ್ಲ ಹಿಂಗ್ ಅರ್ಬನ್ ಇತ್ತಂದ ನೋಡ್ರಿ ಸಿಗದೇ ಇಲ್ರರಿ ಯಸ ಮಂದಿ ಇರ್ತಾರ ಏನ್ ಮಾಡೋರು
ನಿಜ ನಿಜ ನಿಜಾರಿ
ಸಣ್ಣ ಹಳ್ಳಿಗಳ ನೋಡ್ರಿ ಕೆಲ್ಸಕ್ಕ ಹುಡ್ಕಿ ಹುಡ್ಕಿ ಹುಡುಕಿ ಬ್ಯಾಸರು ಬಂದ್ಗಸನ್ ಬುಟ್ಟ ಬಿಡ್ತ ಪತ್ತ
ನಿಜ ನೋಡ್ರಿ
ಹಂಗ ಅವರು ಈಗ ಏನ್ ಕೆಲ್ಸ ತಗೊಂಬಂದಿರ್ತಾರಲ್ಲಾ ಕಂಪ್ನ ದವ್ರ ಹುಡಕ ಆಡ್ಬೇಕ್ರೀ ಮಂದಿ ಮಾಡೋರಿಗೆ ಅಲ್ಲಿ ಯಾರು ಸಿಗಪ್ಲೇನ ಇಲ್ಲ ಓದಿದವರಂತೂ ಇರೋದೇ ಇಲ್ರಿ ಮೊದ್ಲಕ್ಕ
ಇಲ್ಲೀ ಒಂದ ಏನಂತಂದ್ರಿ ಎಲ್ಲರೂನು್ ಇರ್ತಾರಲ್ರರಿ ಮಕ್ಕಳು ಎಲ್ಲರೂ ಪಂಚಾಯತಿ ಮಕ್ಕಳ ಅಂತ ನೋಡ್ರಿ ಎಲ್ಲರೂ ಈಜಿನವ್ರು ಇರ್ತಾರಲ್ಲ ಆ ಪಂಚಾಯತ್ ಸಣ್ಣ ಸಣ್ಣ ಪಂಚಾಯತ್ ಇದ್ದಾಗ ಸಡನ್ ಆಗಿ ಬಂದ್ರೆ ಇ ಹೊಕೊಂತಾರ ಇನ್ನಾಗ ಗೊತ್ತಲ್ಲ ಇರ್ತದ ಮಾಹಿತಿ ಆದ್ರೆ ಇಲ್ಲಿ ನಮ್ಮ ಹರ್ಬನೇರಿಯ ನಗರಸಭೆೆಯಲ್ಲಿ ನ ಅಸಲ್ ಇರ ಗೊತ್ತೇ ಆಗಲ್ರಿ ಹಿಂಗ್ ಹಿಂಗ್ ಬಂದ್ ನಿ್ ಒಳಗ್ ಹೋಗೇ ಬಿಡ್ತರ್ವ ನ ತಿರ್ಗ್ ಎಲ್ಲಾ ಒಳಗ ಆಮೇಲೆಯ ಹೌದಾ ಬಂದೈತ ಅಂತಲ್ಲ ಅಂದ್ರ ಫೋನ್ ಹಚ್ ಕೇಳಿದರಪ್ಪ ಅಂದ್ರೆ ಆಯ್ತ ತಿರಿಗ ಎಲ್ಲಾರರು ತಗೊಂಡಿರ ಬಂದು ಬಿಡ್ತಾರ ಅವರು
ಹಾ ಹಂಗಗೆ ಆತ ನೋಡ್ರಿ ಹಳ್ಳಿದೊಳ ಈಗ ಯಾಕಂದ್ರ ಓದಿದರು ಬಾಳ್ ಇರಂಗಿಲ್ಲಲ್ರಿ ಹುಡಕ ಆಡತ ಅವ್ರ ಇವ ಸಿಗವಲ್ಲಗ್ಯಾರ ಸಿಗ ಎಷ್ಟ ಮಂದಿ ಪೋನ್ ತರಿ ಇಂತ ಪಂಚಾಯಿತಿ ಬೇಕಾಗದ ನೋಡ್ರಿ ಯಾರಾರ ಇದ್ರ ಹೇಳ್ರಿ ನಮ್ಗ ಅಂತ ಹೇಳ ಕಿಲ್ ನೋಡಿದ್ರ ನಮ್ಮ್ ಸುರ್ಪ ಪುರ್ದಾಗ ಏನು ಗೊತ್ತೆ ಆಗಲ್ರಿ ಯಾವ್ಯಾವ್ ಕೆಲಸ ಬಂದಾವ್ ಯಾವ್ಯಾವ ಇಲ್ಲ ಅಂತ ಹೇಳೇಳಿ
ಅಂತರಿಂಗೆ
ಹ್ಮ್
ಹ್ಮ
ಮತ್ತೇನ್ರ ಚಹಾ ಆಗೇತಿ
ಚಾ ಇಲ್ರರಿ ಬಜಿ ತಿನ್ನಂಗ ಆಗೇತ್ರಿ ಎಣ್ಣೆ ಸ್ವಲ್ಪೇ ಆದ್ರಿ ಅಸ್ತೀನಿನ್ರಿ ನೀವ್ ಅಣ್ಣಾಗ ನಿವ್ ಅಣ್ಣಾಗ ಹಚ್ಚ ಕೇಳ್ತೀನ್ರಿ
ಹೌದ್ರಿ
ಹ ಅಣ್ಣಗಚಿ ನಿಮ ಮತ್ ಹಸ್ತಿನಂತ್ರಿ
ಹ ಹಾ ಜಲ್ದಿ ಮಾಡ್ಕೊಂಡ್ ತಿಂದ್ರಿ ಅಲ್ಲ ಮತ್ತ ಮತ್ತ ಮಳಿ ನಿಂದಿರ್ತ ಅಂದ್ರ ಮತ್ರ ತಿನ್ಲಕ್ ಮನ್ಸ್ ಬರಂಗಿಲ್ಲ
ಜ ರೀ ಸರಿ ಇಡ್ಲಿ
ಹಾ ಇಡೀ